ಸುಮನೆ ಕೂತಿದ್ದೆ ನು ನೀನು
ನಾನು ಸುಮ್ಮನೆ ಕೂತಿದ್ದೆ ಹೆಂಗಿದೆ ಬಿಸಿ್ಲು ನಿಮ್ಮ್ ಕಡೆ
ಅಮ್ಮ ನಮ್ ಕಡೆ ಕೇಳೋಂಗಗೆಿಲ್ಲ ಅಷ್ಟಿದೆ ನಿಮ್ ಕಡೆ
ಆಯೋಫಲ್ಲ ವಿಿಸಲು
ಹ್ಮ್ ಇವಾಗ ಎಲ್ಲಾ ಕಡೆನ ಇರುತ್ತೆ ಆಮೋಸ್ಟ್ ಅಲ್ಲ
ಹೌದೌದು ಈ ಬಿಸಿಲಲ್ಲಿ ಎಲ್ಗಾದ್ರು ಕಾಲೇಜ್ ಬ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಆಗದೇ ಇಲ್ಲ
ಹ್ಮ್ ಅದಕ್ಕ ಕನಿಸುತ್ತ ಕ ಅಾಲ ಸ್ಕೂಲ್ ಗಳೆಲ್ಲ ನಮಗ್ ಅವಾಗ ರಜಾ ಕೊಡ್ತಿದ್ದಿದ್ದು ಈ ಕಾಲೇಜ್ಿನ ಉಕ್ಕ ಕೊಡಲ್ಲ ರಜಾ
ಹೌದು ನಮ್ಮ ಅಕ್ಕ ಅಂತೂ ಒಂದಿನ ಹೋಗ್ಬೇಡ ಬಿಸ್ಲ ಇದೆ ಅಥವಾ ಏನಾದ್ರು ಫಂಕ್ಷನ್ಸ್ ಇದ್ರುನು ನಮಕ್ಕ ಒಂದ ದಿನ ರಜಾ ಆಗ್ತ ಕಲಾ ಕಾಲೇಜ್ಿಗೆ ಹೋಗ್ತಾನೆ ಇರುತ್ತೆ
ನ ಕಜ
ಅವೌಳ ಹಂಗೆ ಫಸ್ಟ್ ಇಿಂದಾನೂ ಅಷ್ಟೇ ಕಾಲೇಜ್ಗೆಲ್ಲ ತಪ್ಪಸಲ್ಲ
ಹೌದಾ
ಚಿಕ್ಕೋಳಿದ್ದಾಗಿಂದನೂ ಅಷ್ಟೇ ಅಂತ ನಮ್ಮಮ್ಮ ಹೇಳ್ತಿರ್ತಾರೆ
ಹ್ಮ್ ಅಂದ್ರೆ ಫುಲ್ ಇಷ್ಟನಾ ಸ್ಕೂಲಿಗೆ ಹೋಗೋದ್ ಕಾಲೇಜಿಿಗೆ ಹೋಗೋದು ನಿಮ್ಮ ಮಕ್ಕಳಿಗೆ
ಹ್ಮ ತರ ಹಂಗೆ ಅಂದ್ರೆ ರಜಾ ಹಾಕಲ್ಲ ಆ ನಂಗು ಅಷ್ಟು ಆರಾಮಾಗಿರ್ಬೋದು ಅಂತ ಅನ್ಸುತ್ತೆ
ಹ್ಮ್ ನೀನ್ ಹೇಳಿದ್ರು ನಿಮ್ಮ್ ಅಕ್ಕ ಹಾಕಲ್ವಾ ನೀನ್ ಅಕಸ್ಮಾತ್ ಊರಿಗೆ ಹೋದಾಗ್ಲು
ಇಲ್ಲ ಇಲ್ಲ ನಮ್ಮ್ ಅಕ್ಕ ರಜಾ ಹಾಕುದ್ರೆ ನಾನ್ ಹಾತಿದ್ದೆ ನಾನ್ ಹಾಕುದ್ರೆ ಅವ್ಳು ಹಾಕದೇ ಇಲ್ಲ
ಹೌದ ವೇಂದಿಂಗ
ಹ್ಮ
ಏನ್ ಲಿಂಕ್ ಹೋಗ್ ಗೊತ್ತಿಲ್ಲ ಅಕಸ್ಮಾತ್ ಸ್ಕೂಲ್ ಏನಾದ್ರು ಆದ್ರೆ ಅವಾಗ
ಹಾವಾಗ್ಲು ಹೋಗ್ತಾಳೆ ಅನ್ಸತ್ ಮೇ ಬಿ
ಹ್ಮ್ ಹ್ಮ್
ಹ ಮತ್ತೆ ನಿಮ್ಮ್ ಮನೇಲೆ ಎಲ್ಲಾ ಚೆನ್ನ ಇದ್ದಾರಾ
ನಾ ಚೆನ್ನಾಗಿದ್ದ ನಿ ಮನೆಯಲ್ಲಿ
ಹಾ ಚೆನ್ನಾರೆ ಬಿಸ್ಲು ಅಲ್ಲ ಸ್ವಲ್ಪ ನಮ ನಾಯಿಗೆ ಸ್ವಲ್ಪ ಪ್ರಾಬ್ಲಮ್ ಎಲ್ಗ ಹೋಗಂಗಿಲ್ಲ ಮನೇಲ್ಲೇ ಇರುತ್ತೆ ಪಾಪ
ಹೌದಾ
ಹ್ಮ್ ಬಿಸಿ್ಲು ಅದು ಊಟನುೂ ಜಾಸ್ತಿ ಸೇರಲ್ಲ ಬರೀ ನೀರ್ ಕುಡ್ದು ಕುಡ್ದಟ ಮ ತುಂಬುತ್ತ ಅದಕ್ಕೆ
ನೀವು್ ಕೈ ಬಿಟ್ರು ಹೋಗಲ್ವಾ ಅದ್ರ
ಇಲ್ಲ ಇಲ್ಲ ನಾವು ಕೈ ಬಿಟ್ರರು ಹೊರ್ಗಡೆ ಹೋಗಲ್ಲ ಮನೆಯಲ್ಲೇ ಬರುತ್ತೆ ಎಲ್ಲಿ ಎ ಸಿಿ ಹಾಕಿರ್ತೀವೋ ಅಲ್ ಮಲ್ಕಳುತ್ತ ತದು
ಹ್ಮ್
ಆಮೇಲ್ ಬರೀ ನಾನ್ ವೆಜ್ಜೇ ಬೇಕು ಅದಕ್ಕೆ
ಹೌದಾ ಈಗಾದ್ಮೇಲ್ ನಾವಯಸ್ಿನಕ್ಕ ಆಗಲ್ಲಪ್ಪ ಫುಲ್ಲ ತಡ್ಕಣಕಲ್ಲ ಅಷ್ಟು ಇಿಸ್ರಲ್ವಾ ಹ್ಮ್
ಅಂದ್ರೆ ಯಾವ್ದಾದ್ರು ನಾಯಿ ಬಂದು ಬಗ್ಳದ್ರೆ ಹೋಗುತ್ತೆ
ಹ್ಮ್
ಇವಾಗ ಬಿಸಲಲ್ವಾ ಸೊ ಜಾಸ್ತಿ ಹೋಗಲ್ಲ ಮನೇಲ್ಲೇ ಇರುತ್ತೆ ಅವನು ಬಂದ್ರೆ ಇಲ್ಲೇ ಬೋಗಲಿ ಹಂಗೆ ವಾಪಸ್. ದು ಬಿಡ.
ಅದೇ ಕೂಲಿ ಇರತ್ತಾಗ ನೋಡುತ್ತೆ ಎಲ್ಲಿ ತಂಪಿರುತ್ತಾ.
ಹ. ಹೌದು. ನಾವು ಮನುಷ್ಯರ ಆದ್ರೆ ಹೆಂಗೋ ಹೇಳ್ಬಿಡ್ತವಿ ಬಿಸಿಲು ಆಗ್ತಿಲ್ಲ ಅಂತ ಪಾಪಾ ಅವು ಹೆಂಗ ಹೇಳ್ತವೆ.
ಹ್ಮ್. ಅಂದ್ರ ಏನ್ ಗೊತ್ತಾ ಮಲ್ಕಣದ ಹಸಿ ಹಸಿ ಜಾಗತ್ತಲ್ಲಿ ನೋಡಿ ಬರ್ಕಂತ ದಿಕ್ಕಾಂತಗ ಅವರು.
ಇವಾಗೆಲ್ಲ ಸೀರುತ್ತೆ ಅದೇ ತಗ ತೋಡಿ ಮಲ್ಕೊಬೇಕಾಗುತ್ತೆ.
ಹ ಈಗ ಹ್ಮ್. ಬೀದಿಿನಾಯ ನೋಡಿ ಎಲ್ಲಿ ನೀರ್ ಇರುತ್ತ ಅ ಕೊಚ್ಚೆನೇ ಆಗಿರ್ಲಿ ನೀರ್ ಹತ್ರನೇ ಮಲ್ಕೊಂಡ್ ಬಿಡ್ತಾವೆ.
ಹೌದೌದು ನಮಗ್ಗಲ್ಲಿ ಈಜ್ ಅನ್ಸುತ್ತೆ. ಮತ್ತೆ ಅವ್ರ ಅವಕ್ಕೆ ಪಾಪ ತಣ್ಣಗಿದ್ರೆ ಸಾಕು ಅನ್ಸುತ್ತೆ
ಹ್ಮ್ ಯಾಕಂದ್ರೆ ಇವಾಗ ಎಂದೂ ಇರಲ್ವಲ್ಲ ಅನ್ಗೆ ಸೋದಕ್ಕೆ
ಹೌದು
ನೀರ್ ಯಾರು ಆ ಕಲ ಎಲ್ಲು ಸೊ ಅಂಕಾಗಬಿಟ್ಟು ನಾ ಗಂಭೀರ ಜಾಗ ನೋಡ್ತವೆಗ ನಾವೇ ಆಗ್್ಲಿ ಒಂದ್ ಸ್ವಲ್ಪ ತ ಒಳಗ ಬಿಸ್ಲಾಗಲ್ಲ ಕುೂತ್ಕೊಳಕೆ ಆಗಲ್ಲ ತಾನೆ. ಹ.
ಅಂದ್ರೆ ನಮ ಊರ್ ಕಡೆ ಎಲ್ಲ ಇವಾಗ ಏನ್ ಮಾಡ್ಬಿಡ್ತಾರೆ ಅಂದ್ರೆ.
ಹ್ಮ.
ಬಿಸಿಲು ಆದ ತಕ್ಷಣ ಒಂದ್ ಹನ್ನೆರಡ್ ಗಂಟೆ ಹಂಗೆ ಮೈ ಮೇಲೆ ಫುಲ್ ನೀರ್ಯ್ಕೊಂಡ್ಬ ಬಿಡ್ತಾರೆ. ಹ ಡ್ರೆಸ್ಸು ಎಲ್ಲ ಆರೋವರ್ಗೂ ಓಡ್ಡಾಡ್ತಾ ಇರ್ತಾರೆ ಸುಮ್ಮ್ನೆ.
ನೀನ್ ಏನೇ ಮಾಡು ಈಗ ನೋಡ್ ಸ್ನಾನ ಮಾಡ್ಕೊಂಡ್ ಬಂದ್ರು ಅಷ್ಟೆ ಫುಲ್ ಬೇವರೆಲ್ಲಾ. ಬಂದ್ಬಿಡುತ್ತೆ ಇನ್ನೊಂದ್ಸತಿ ಸ್ನಾನ ಮಾಡ್ ಬರಂದ್ ಬರೊತ್ತ ಇನ್ನೊಂದ್ಸತಿ ಸ್ನಾನ ಆಗಿರುತ್ತೆ. ಆತರ ಅಷ್ಟು ಬಿಸಲಐತಿ ಏನ್ ಮಾಡಕ್ಕ ಆಗಲ್ಲ.
ಇವಾಗ ನಾ್ ಬಿಸ್ಲ ಇದೆ ಅಂತ ಹೇಳ್ಬಿಟ್ಟು ತಣ್ಣೀರಲ್ಲಿ ಸ್ನಾನ ಮಾಡ್ಬಾರ್ದು. ತಣ್ಣೀರ ಹಲ್ಸನ ಮಾಡುದ್ರೆ. ಅದ್ ಹೆಂಗಾಗುತ್ತೆ ಅಂದ್ರೆ ಅವಾಗಷ್ಟೇ ಅಹ ತಣ್ಣುಗೆ ಕೂಲ್ ಅನ್ಸುತ್ತೆ. ಆಮೇಲ್ ಮತ್ತೆ ಬಿಸನಿ ಇದು ಹೊರಗಡೆ ಬಂದ್ಬಿಟ್ರೆ ಫುಲ್ ಹಿಟ್ ತನ್ಸುತ್ತೆ ಅದಕ್ಕೆ ಬಿಸ್ ಬಿಸ ನಾನ ಮಾಡುದ್ರೆ ಅವಾಗ ಬಿಸಿ ಅನ್ಸುದ್ರುನು ಆಮೇಲೆ ಸ್ವಲ್ಪ ಓಕೆ ಓಕೆ ತರ ಕೂಲ್ ಅನ್ಸುತ್ತೆ ಅ ಇಲ್ಲ ತಣ್ಣೀರಲ್ಲಿ ಮಾಡ್ಬಿಟ್ರೆ ಫುಲ್ ಸೆಕೆ ಆಗ್ಬಿಡುತ್ತೆ
ಹ್ಮ್
ಮತ್ತೆ ಕರೆಂಟ್ ಹೋದ್ರೆ ಇರಾಕೆ ಆಗಲ್ಲಪ್ಪ
ನೀನೆನೆ ಅಂತ ನೀನೆನೇ ಮಾಡಿದ್ರು ನಿವು ತಣೆರಲ್ ಮಾಡಿದ್ರು ಬಿಸ್ನಿರಲಿ ಮಾಡಿದ್ರು ಸಕೆ ಆಗೆ ಆಗುತ್ತೆ
ಹ್ಮ್ ಫ್ಯಾನ್ ಇಲ್ಲ ಅಂದ್ರೆ ಇರಾಕೆ ಆಗೋದಿಲ್ಲ ಅದ್ರಲ್ಲೂ ಕೂಲ್ ಗಾಡಿ ಫ್ಯಾನ್ ಇ ಇರಾಕೆ ಆಗಲ್ಲ ಫ್ಯಾನ್ ಹೋಗ್ತಾ ಹೋಗ್ತಾ ಹೋಗ್ತಾ ಫುಲ್ ಬಿಸಿ ಗಾಳಿ ಬಂದ್ಬಿಡುತ್ತೆ
ಹ್ಮ
ಹಂಗಾಗಿ ಕೂಲರ್ಂದ ಎ ಸಿ ಆದ್ರೆ ಸ್ವಲ್ಪ ಚೆನ್ನಾಗ
ಅಂದ್ರೆ ಅವ ಇದ್ರೆ ಅವೇಂಗ ಗೊತ್ತ ಅವೆಲ್ಲ ಬಿಸಿಗಳನೆೇ ಕೊಡೋದು ಕರೆಂಟ್ ಇಂದಾನೇ ಬರ್ತಾವ ಅವೆಲ್ಲ ಅವೆಲ್ಲ ಬಿಸಿಗಾಳಿನೆ
ಅಂದ್ರೆ ಹೇರ್ ಕೂಲರ್ ಒಳಗಡೆ ಐಸ್ ಕ್ಯೂಬ್ಸ್ ಹಾಕುದ್ರೆ ತಣ್ಣಗಿರುತ್ತೆ
ಆ ಆ ಸಣ್ಣಗಿರುತ್ತೆ ಅನ್ಸುತ್ತ ಅಷ್ಟೆ ಬಟ್ ಎಲ್ಲ ಅವೆಲ್ಲ ಬಿಸಿಗಳೇ
ಅಹ ನಮ್ಮಕ್ಕ ಈ ಬಿಸಿಲಲ್ಲಿ ಅವರು ಕಾಲೇಜಲ್ಲಿ ಫ್ಯಾನ್ ಇದದೆೇನೋ ಇಲ್ವ ಫ್ಯಾನ್ ಇದ್ರುನು ಬಿಸಿಾಡಿನನೆ ಅದು ಅವ್ರಿಗೇನ್ ಕಮ್ಮಿ ಟೈಮಿಂಗ್ಸ್ ಅಲ್ಲ ಬೆಳಗ್ಗೆಯಿಂದ ಸಂಜೆವರ್ಗೂ
ಹ ಮತ್ತೆ ಇವಾಗ ಏನ್ ಗೊತ್ತಾ ಸ್ಕೂಲ್ ರಜಾ ಕೊಟ್ಟಿರ್ತಾರೆ ಇವಾಗ ಸಾಕ್ಸ್ ಎಲ್ಲ ಹಾಕಡತಾರೆ ಎಷ್ಟ ಸ್ಮೆಲ್ ಬರ್ತಿರುತ್ತೆ ನಮ್ ಕಾಲೇಜ ಅಲ್ಲಿ ಅಷ್ಟ ಹಾಕೊ್ ಬರ್ತಾರೆ ನಾವವು ಅಂತು ಮ್ಯಾಮಿಿಗೆ ಹೇಳ್ತಿವಿ ಆಕಂಬಲ ಕೇೇಳಬೇಡಿ ಅಂತ ಒಂದೊಂದಂದು ಕ್ಲಾಸ್ ರೂಮ್ ದೊಡ್ಡು ಕ್ದು ಫ್ಯಾನ್ ಇ ಮೇಲೆ ಚೆನ್ನಾಗಿರುತ್ತೆ ಚಿಕ್ಕು ಕ್ಲಾಸ್ ರೂಮ್ ಬಿಟ್ರೆ ಆಗದೇ ಇಲ್ಲ
ಹೌದು ಎಷ್ಟೊಂದ್ ಸ್ಕೂಲ್ ಗಳಲ್ಲಿ ಬೇಸಿಗೆ ಟೈಮ್ ಅಲ್ಲಿ ಶೂ ಹೇಳಲ್ಲ ಸ್ಲೀಪರ್ ಹಾಕೊಂಡಂಬರಕ್ ಹೇಳ್ತಾರ
ಹ್ಮ್ ಹಗೆ ಚೆನ್ನಾಗೆ ಇಂದ್ರೆ ಇವ ಕಾಲೇಜಲ್ ಹತ್ರ ಏನ ಇಲ್ಬಳ ಈಗ ಅವ್ರವ್ರಿಗೆ ಏನಿದಬೇಕಾ ಯತರ ಬಾಕ್ಬೋ ಅಲ್ವಾ ರಿಸ್ಟ್ರಿಕ್ಷನ್ ಇ
ಟೈಮ್ ಅಲ್ಲೂ ಏನು ಇಲ್ಲ ಕಲರ್ ಡ್ರೆಸ್ ಹಾಕುದ್ರುನು ಆ ಸ್ಲೀಪರ್ ಒಳಗಡೆ ಸಾಕ್ಸು ಶೂ ಒಳಗಡೆ ಸಾಕ್ಸು ಅದೆಲ್ಲಾ ಹೆಂಗ್ ಆಗ್ತಾರೆ
ಹ್ಮ್
ನಂಗೆ ಒಂಥರ ಇರಿಟೇಷನ್ ಆಗುತ್ತೆ ನೋಡಕನೆ ಅಷ್ಟು ಇರಿಟೇಷನ್ ಆಗ್ತಿರುತ್ತೆ ನಂಗತು
ಎಲ್ಲ ಇರಿಟೇಷನ್ ಆಗದ ಒಂತರ ಈ ಬಿಸಿ್ಲು ಯಾವಾಗ ಈಗ ಒಂದ ಚಳಿ ಆದ್ರೆ ಒಂದ ಪಕ್ಷ ತಡ್ಕೊಬಹದು ಸಕೆ ಆದ್ರೆ ತಡ್ಕೊಕ್ ಆಗಲ್ಲ ಅ ಗಂಂತ ಬಟ್ ಚಳಗಾಲದಲು ನಮಕೖ ತಡಕಣಾಗಲ್ಲ ಸೆಕೆಗಾಲದಲು ತಡ್ಕಕಾಣಾಗಲ್ಲ ಮನುಷು ಏನು ಆದ್ರು ತಡ್ಕಲಗಲ್ಲ
ಚಳಿಗಾಲದಲ್ಲಿ ಹೆಂಗೋ ಒಂದ್ ಮೂರ್ ನಾಲ್ಕ್ ಬೆಡ್ಶೀಟ್ ಹೊಟ್ಕೊಂಡ್ ಮಲ್ಕೊ್ಬಿಡ್ತೀವಿ ಅನ್ಕೋಬಹುದು ಬೇಸಗೆಯಲ್ಲಿ ಫಾನು ಬರಿ ಫನ್ ಇಲ್ಲ ಅಂತಂದ್ರೆ ಇರಾಕೆ ಆಗಲ್ಲಲ್ಲ
ಕರೆಕ್ಟ್ೆ
ಹ್ಮ್ ನೀನ್ ಚಳಿಗಾಲದಲ್ಲಿ ಬಿಡು ಒಂದ್ೆರಡು ಸ್ವೆಟರ್ ಹಾಕೊಂತಯಾ ಹಂಗೆ ಹಿಂಗೆ ಅಟ್ಲೀಸ್ಟ್ ಬಿಸಿ ಕಾಯಸ್ಕೊತಯಾ ಅಂತಂದರೂ ಹೋಗ್ಬಿಡುತ್ತೆ ಅಂದ್ರೆ ಬೇಸಿಗೆಯಲ್ಲಿ
ಹಂಗ ಅಂತೀವ ಅಷ್ಟೇ ನಿ ಮಂದಷ ಏನುಪೂ ತಕೊಂಡಲ್ಲ
ಎಲ್ಲಾ ಹೋಗಿ ಎಲ್ಲಾದ್ರೂ ಈಜಾಡ್ತಿಯಾ ಅಂತಂದ್ರೆ ಅದನ್ನು ನೀರ್ ಕಾದು ಕಾದು ಅದನು ಬಿಸಿ ಆಗ್ಬಿಟ್ಟು ಇರುತ್ತೆ
ಹಂಗಂತ ಹೇಳ್ತೀವಿ ಇವಾಗ ದೊಡ್ಡ ಈಗ ಏನಾದ್ರು ಬೆಳ್ಬಿಳಗ್ಗೆ ಬಸ್ ಅ ಹೋಗಿ ಈ ಕಾಲದಲ್ಲೆಲ್ಲ ಬೆಳ್ಳಗ್ನೇ ಹ್ಬೇಕ ಬಸ್ ಯ್ರೂ ಬೇರೆಯವ್ರಗೋಗೋದಿದ್ರೆ
ಹೌದು ಆಮೇಲೆ ಟ್ರಾವೆಲ್ ಮಾಡಕ್ ಆಗದಿಲ್ಲ
ಮಧ್ಯಾಹ್ ಹತ್ ಹೋಗ್ಬಿಟ್ರೆ ಕುತ್ಕೋಳಕ್ ಆಗಲ್ಲ ಕುತ್ಕೊಂಡ್ ಕುತ್ಕೊಂಡ್ ಸಾಕಾಗ ಹೋಗುತ್ತೆ ಫುಲ್
ಹ ಹೌದೌದು ನೀವ್ ಜನ ಹ ಬಿಸಿ್ಲಿಗೆ ಅದ್ರಲ್ಲೂ ಬ್ಯಾಕ್ ಪ್ಯಾಂಟ್ ಏನಾನ ಹಾಕ್ಬಿಟ್ಟಿದ್ರೆ ಫುಲ್ಲುರಿತಿ ಇರುತ್ತೆ ಕಾಲೆಲ್ಲ
ಈಕಾದಾಗ ಜೇನ್ಸ್ ಆಗಾಗ ಕಾದನ್ ಕಾಟನ್ ಪ್ಯಾಂಟ್ ಬ್ಲ್ಯಾಕ್ ಕಲರ್ ಅಂತೂ ಹಾಕಕ್ಕೆ ಆಗಲ್ಲ
ಹ್ಮ್ಮ್ ಈ ಯಬಾದ್ರೂ ಲೈಟ್ ವೇಟ್ ಬಟ್ಟೆ ತಗೋಬೇಕು ಫುಲ್ ದಪ್ಪ ಇರೋನು ಹಾಕಕ್ ಆಗಲ್ಲ ಏನು ಹಾಕಕ್ ಆಗಲ್ಲ
ಹ್ಮ್ ಅದು ಕರಡಟ ಎಲ್ಲ ಹೋಗ್ಬಡ್್ದ ಬೈ ಕಾಲ ಸುಮ್ಮ್ನೆ ಮನ್ಯಾಗರ್ತ ಕುತ್ಕೊಂಬಿಬ
ಹೌದು ಹ್ಮ
ಹ್ಮ್
ಅಂದ್ರೆ ಇದು ಹ್ಮ್ ಯ್ಯೋ ಈ ಸಲಾನೇ ಎಷ್ಟು ಬಿಸ್ಲಿ ಇರೋದು ಓದ್ ಸಲ ಎಲ್ಲಾ ಎಷ್ಟು ಬಿಸ್ಲಿ ಇರ್ಲಿಲ್ಲ
ಹ್ಮ್ ಹ್ಮ್ ಕರೆಕ್ಟ್
ಈ ಸದ ಜಾಸ್ತಿ ಯ ಪುಟ್ಟಿಗೆ
ಹ್ಮ್ ಎಲ್ಲ ಸತಿಂಗ ನಮ್ಗೆ ಏನ್ ಮಾಡಕ್ಕ ಆಗಲ್ಲ
ಹೌದು
ಹೋಗ್ತಾ ಹೋಗ್ತಾ ಬಿಸ್ನೆಸ್ ಜಾಸ್ತಿ ಆಗುತ್ತ ಹೊರ್ತು ಕಮ್ಮಿ ಆಗಲ್ಲಪ್ಪ ಪ್ರಾಣಿ ಪಕ್ಷಿಗಳೆಲ್ಲ ಹೆಂಗಿರ್ತ ತಪ್ಪ
ಹ ಅವು ಅಂತೂ ಅದಕ್ ನೀರು ಏನು ಇರಲ್ಲ ಅವುರು ಇಡದೆೇ ಇಲ್ಲ
ಗಿಣ ಮನ ಎಲ್ಲ ಕಡಿತಾರ ಆದ್ರಿಂದ ಸ್ವಲ್ಪ ಅದಕ್ಕೆ ಬಹಳ ನೋವಾಗುತ್ತೆ ಈಗ ಯಾಕಂದ್ರೆ ಈಗ ನಾವೇ ನೋಡ್ರಿ ಒಂದ್ ಮರ್ದಡೆಗೆ ಮಲ್ಕೊಂಡ್ರ ಏನೋ ಒಂಂತ ಸ್ವರ್ಗ ಸಿಕ್ಕಂಗ ನೀನ್ ಎಂತ ಫ್ಯಾನ್ ಎ ಸಿ ಏನೇ ಹಾಕೊಂಡ್ರು ಏನೋ ಒಂತರ ಚೆನ್ನಾಗಿರುತ್ತೆ
ಹೌದು
ಹ್ಮ್ ಊರುಗಳಳಗೆ ಎಲ್ಲೂ ಇಲ್ಲೂ ಕಾಗೆಗಳುಳೆ ಕಂಡ್ದಂಗ ಇದ್ದಾವ
ಹ ಒದು ಮರ ಗಿಡ ಇದ್ರನೆೆ ಅಲ್ವಾ ಪ್ರಾಣಿ ಪಕ್ಷಿ ಬರದು
ಹ್ಮ್ ಎಲ್ಲ ಕಡಿತಾರೆ
ತಡಿಯಕ್ ಆಗ್ದಲ್ಲ ಪ್ರಾಣಿಗಳೆಲ್ಲ ಇವಾಗಂತೂ ಬೇಸಿಗೆಗಲ್ದಲ್ಲಿ ಆಾಗಳೆಲ್ಲಾ ಮನೆ ಒಳಗ ಬರುತ್ತೆ ಬಿಸಿಲು ತಡಿಯಕ್ ಆಗ್ತಾನ
ಹ್ಮ್ ಹಗೆ ಏನ್ ಮಾಡಕ್ಕ ಆಗಲ್ಲ ಹೊರಾಗ ನಮಗ ನಿಂಕೊಳಕ್ ಆಗಲ್ಲ ನನಗಂತೂ ಒಂದೊಂದ್ ದಿನ ಅಂತೂ ಹೋಗಕ ಆಗಲ್ಲ ಹೊರಗ್
ಹ್ಮ್
ಮತ್ತೆ ನಿನ್್ಗೆ ಎಷ್ಟೇು ಮನೆ ಮುಂದೆ ಹಾಕು ಎಷ್ಟು ಜಲ್ದಿ ಬಿಸ್ಲಿಿಗೆ ಹೆಂಗ್ ಹಳ್ಕೊತ್ತಂದ್ರೆ
ಹಾ ಹಾ
ಹ್ಮ್ ಒಂತ ಈ ವಿಚ ಕಲಗುಡಲ್ಲಿರ ಬೆಂಗ್ಲದಲ್ಲಿ ಅದ್ಫುಲ್ಂಗ ನೀರ್ ಆದ ತಕ್ಷಣಸಕ್ ಫುಲ್ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ
ಹೌದು
ಹ್ಮ್ ಸರಿಯಯತು
ಹಾ